ಹಾ
ಹೇಳ ಯಾವ ಮಾಡ ಕುಂತ
ಹ್ಮ್ ಏನಲ್ ರೆಡಿ ನಿಂದೆ ಮಾಡಡ್ದ
ಹ್ರಿ ಇ ಹಾಸ್ಟ್ಲಲ್ ಮುಂಟಿದ ಏನ್ ಇಲ್ಲ
ಇನ್ನ ಇಲ್ಲ ಒಂಟೇನೆ
ಎಲ್ಲಿ
ಇಲ್ಲೇ ಅಗ್ನಿಶಾಮ ದಾಟಿ ಮುಂದೆ ಇಲ್ಲೇ ಅಷ್ಟು ಸಾನ ಮಾಡಿ
ಹ
ಹ್ಮ್ ಹನಲ್ಲಿ
ಮಾಡ್ಬೇಕಕ್ಕೆ
ಹಂಗ
ಸೋಮವಾರ ಅಷ್ಟಲ್ ಬರ್ಬೇಕು ಮತ್ತ ಸೋಮವಾರ ಆಷ್ಟಕ್ ಬರ್ ಗಿಟಗಂತಾರ ಎಲ್ಲಪ್ಪ ಅವ್ರ
ಹೌದಾ ನೀಬೇಕು ಕೊಡನಗೆ
ಹಾ ವಡಾನಗ ಳ್ ಹೇಳ ಮಕ್ಕ ನಮ್ಮ ಮಾಮ ಹೇಳಂತ ಹೇಳನೆ ವಾಡನ್ ನ ಅಂತರಂದೆ ನಾನು ಬರೇ ಹತ್ತು ಜನ ಹ ಹತ್ತು ದಿನ ಅಷ್ಟ ಇದ್ದೀನಪ್ಪಾ ಹತ್ತು ದಿನ ಆದ್ಮೇಲೆ ಹೋಗಿಬಡ್ತ ನಾನ ಪರ್ಮನೆಂಟ್ ಪರ್ಮನೆಂಟ್ ವಾಡನ ಕೇಳ್ರಿ ಅಂತಾರೋಡಿ
ಅವ ಹತ್ ದಿನ ಅಷ್ಟೇ ಇರ್ಲ್ ಬಿಡ್ರಿ ನಾ ಅಷ್ಟೇ ಆಮಲೆ ಎಲ್ಲಾ ಹೇಳಕ್ಂಗ ಅವ ಹತ್ ದಿನ ಇರ್ತ ನೋಡ
ಹ
ಏಳ ಹೆಂ ಅಂತ ಈಗ ಹ್ಮ್ ಅವ್ರ ಆಡ್ಬಡ ಮೇಡಮಾರ ಈ ಸರಿ ಏನಗ ಆಯ್ತ ಅಷ್ಟೇ ಇ
ಅಡಿ ಮಾಡವನ ಕೇಳಕ್ ಉಂಸ ಇರ ಅಡಗ್ ಮಾಡಾರಗ
ಹ್ಮ
ಅವ್ರಣ್ಣ ಇಟ್ಟ ನಮ್ಮ ಮಾ ಮೇಡ ನನ್ ತಟ್ಟಿಗಣ ಅ
ಹ್ಮ್ ಹಾ
ಹ ನೋಡಂಪ ಅದ ಇಲ್ಲ ಕೊಂತರಂತ
ಹೌದಾ ದೊಡ್ಡ್ರಾಗ ಮಾಡ್ ಮಾತಾಡ್ಬೇಕಕ್ಲೇ
ಹ ನ ಕೇಳ್ದ ನೋಡ್ಬ ಇ ನಾ ಸೋಮವಾರ ಪಕ್ಕ ಬರತ್ನ ಇಲ್ಲ ನಾ ಎಷ್ಟು ಹ
ಹ್ಮ್ ಹ ದೊಡ್ಡಕ್ರಮ ಮಾಡ ನಡಿತವ ಇಲ್ಲಿ ಏನುದ ಅಷ್ಟಲು ಕಮ್ಮಿ ಅವ ಹುಡುಗರು ಜಗ್
ಹಾ ಇಷ್ಟು ಅಲ್ಲಿ ರೋಮ ಎಲ್ಲ
ರೂಮದಾಗ ಆಯ್ತ್ ಜಗ್ಗೆ ಜಗ್ಗೆ ಮಂ ತಂದಾರ ನಮ
ಎತ್ತ ಮುಂಡೆ ಸಪರೇಟ್ ಮಾಡಿಕ ಹೋಗಕ್ಲ ಹಚ್ತ ಇರದ ಒಂದು
ಹ ಅವು ಹೆದ್ರ ಮತ್ತೆ ಸುಎಲ್ಲಾರ ಹೊತಾಟಿದ್ರ ಜಗ ಆಡ್ತಾವ
ಏನ್ ಅಡ್ಜಸ್ಟ್ ಆಗಲ್ಲ ಸುಮ್ಮ ಅಂತ ಹೇಳಿ ಅದಕ್ಕೆ ಕಡೆಗ್ ಮಾಡಡಿಕ ಹೊಗಟ್ರಮ್ಮ ನನ್ ರಮ್ಯಾ ನಾನ ಲಿಂಗು ಸಂತ್ಯ ನಾ ಎಸಿದ್ದೀ ನೋಡ ಹಲೋ ಹಲೋ
ಹೇಳ ಹೇಳಕ
ನನ್ ರೂಮ ನಾಗ ನಾನು ಲಿಂಗು
ಹಾ
ಸತ್ಯ ನಾಗೇಶಿವಿ ಅ ಸಾಯಂತ್ ನೋಡಿದ ಅ ಇಡ್ಕ ಎಲ್ಲಾರೂ ಕೂಡ ಜ ಆಡ ಬಸ್ಕೊಂಡ ಇದ್ದಂಗ
ಇಕಾಡಿ ರೂಮ್ ಗಿ ಶಿಫ್ಟ ಆಗಬೇಕು
ಹ ಅಕಡೆ ಸರ್ಕಲಸಂದ
ಆಯತ
ಗಾಡ ಕಡಮ್ನಾಗ ಅಂತ ಹೇಳಿ ಕಡ್ರೂಮನಾಗ ನ ಇ ಅದೇ ರೂಮಾಗ ಇರ್ತವಿ ಅಂತ ಹೇಳವಿ ಮಾದ್ರೆ ಅಲ್ಲ ಬಷಷಿ ಚೀನಾರ ಒಳ ಇದ್ದಾಗಲ್ಲ ಶಿಫ್ಟ ಸೀನಿಯರ್ ಗಳು ಇದ್ದಾಗ ಇದು ಈ ಕಡೆ ಎಲ್ಲ ಶಿಫ್ಟ್ ಆ ಮತ್ತೆ ಎಲ್ಲ ಬ್ಯಾಗಿಿಗೆಲ್ಲ ತಂಬರ್ ಒಂದ್ ಇಟ್ಟಕಂದಿದೀವಿ
ಹಾ
ಮತ್ತೆ ಇಲ್ಲಿಪ್ಪ ಅಂತ ಅಂದು ಅದಾರನ ಸ ಚಲೋದ ಎಲ್ಲಾರ ಹೊತ್ತಟ್ಟ ಅದ ಅಂದ್ರ ಸ್ ನಾ ಬಳಿ ನಿಮ್ಮ ಈಗೇನ ಶು ಮಜಾಕ್ ಮಜಾಕ ಗಡ ಕ ದೊಡೋತ ಈ ದೋಸ್ ಇರ್ತ ಅಂದ್ರೆ ಮಜಾ ಕಳಕ್ಕೆ ಹೋ್ವಿ ಹ್ಮ್
ಯಾರಲ್ಲ ಸುಮ್ಮನೆ ಕೆಲ್ಸ ಮಾಡ್ತಾರೆ ಪಾಸ್ ಆಯತ್ರಿಲ
ಹಾ ಆಗೆ ಪಾಸ
ಎಲ್ಲ ಕಾಲ ಎಲ್ಲಸನ್ಕ್ಸದ
ಹಾ ಇದ ನಮ್ ಸೂರಪುರ ಲೇ ಕಾಲೇಜ್ಗೆ
ಬಂದದಾರ
ಇ ಬಂದಲ್ವಾ
ಎಂದ ಹಾಕಿದಿ ಹೇಳು
ಮನ್ನ ಹಾಕಿನಿ ಯಾವತ್ತಪ್ಪಾ ಮಂಗಳವಾರ ದಿನ ಹಾಕಿನಿ
ಹಂಗಂದ್ರೆ ಹೋಗ್ಲ ಇವಾಗ
ನಂತ ಮೆಸೇಜ ಬಂದ ಲೇವನೋ ನೀನು
ಮೆಸೇಜ್ ಬರ್ಲ ದೋಸ್ತ ಫೋನಿಗೆ
ಹಾ
ಸಂಂಬೂಣ ಬೈನಲ್ಲ ವಸದು
ಎಷ್ಟ ಜನಕ್ಕೆ ಹಯ್ದ ನೀನು
ಹ ಒಂದ್ ಎರಡು ಮೂರು ದನಕ್ಕೆ ಹಯ್ ಮೂರು ಜನಕ್ಕೆ ಹಯ ನ ಅಷ್ಟ ಎರಡು ದಿನಕ ಎರಡು ದಿನಕ ಬರ್ತದ
ಹ್ಮ್ ಹ್ಮ್ ನಾನ್ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ನಾಲ್ಕು ದಿನ ಆಯ್ತಿವಿಐ್ವಿ ಐದ್ ದಿನ ಆಯತವಿ
ಆಯಕ
ಹ್ಮ ನಾ ನನ್ಗಿನ ಅಷ್ಟ ಅರ್ಜೆಂಟ್ ಎಲ್ಲ ಹೋಗಿ ಸಂಬ ಆಯ್ತು ನಾಳ ಹಂಗ ನಾಡೆ ಸೋಮವಾರಿಂದ ಗತ್ತುು ನಾಳ ಹಂಗ ಸಕಡ ಆಕಡ ರೂಮ ನ ಹ
ಹಲ್ಲ ಓಡಿ
ಹ ಇಲ್ಲ ನಿನ್ನೆ ಹೋಗಿ ಇವತ್ತು ಬಂದಿ ನನ ಊರಿಗೆ
ಮೋರಮ್ಮ ಹ
ಮುತ ಮರಮ ಇ ಎತ್ತ ಮರರಣ ಆಗದೆನ ನಿನ್ನೆ ಮರ ಮುಯತ ಆಯ್ತ ಇವತ್ ಮುಂಚೆ ಬ ಹಂಗೆ ಕಾಲದ ಈ ಕಡೆ ಬನ್ನಿ
ಹಾ
ಅಕಡ ಉಮನೆವು ಒಂದು ಅ ಬಗಲಂಡ ರ ಉಮನೆ ಮಲ್ಲೆ ಶ್ರೀರಾಮು ಹಾ ಇ ಅಸ್ಕಿ ಇ ಅಸ್ಕಿ ನರಾನ ಸಂಪ್ಯಾ ಅವರ ಎಲ್ಲ ಲ ಆಕಡಗರ ಥೋಡ
ಅಷ್ಟಕ ಅವ್ ರೆಮ್ ರೂಮದಾಗ ಇರ್ತಾರ ಆಯನ ಬೇರೆ ಕಡೆ ಹೋಗತಾರ ಊಟ ನೋಡ
ಊಟ ಮಾಡ ನಮ್ರರು ಊಟ ಮಾಡಿ ಊಟ ಮಾಡಿ ನಮರು ಅಷ್ಟಲ ಊಟ ಮಾಡ್ರ ಕ ಆ ಕುವತ
ನ
ಹಾ ದಸಿ ಎಷ್ಟ ಅಷ್ಟಲು ಗತ ಮಕ್ಕಕ ಊಟ ಮಾಡಕ ನಮ್ಮ್ ಅಷ್ಟಕ್ ಬರ್ತಾವ ಇರೋದ ಹೋಗಿ ಸ್ಟ ಲಗತಾವ
ಹ್ಮ್
ಮೊದ್ಲೆಲ್ಲಾ ಮೊನ್ನೆ ಆ ಹಾಸ್ಟ್ಲ್ ಬಂದಾದಗ ಇಲ್ಲ್ದು ನಮ ನಮ್ದ ತಿಂ ನಮ್ಮ ಹಾಸ್ಟೆಲ್ ಎರಡು ತಿಂಗಳು
ಹಾ
ಈಗ ಆ ಕಡೆ ಒಂಟ್ರ ಇನ್ನು ಅಸ್ಕ ಬಂದಿಲ್ಲ ಅಲ್ಲ ಕಾಲೇಜ್ ಬಂದ ಮೇಲೆ ಆ ಕಡೆ ಹ್ನ
ಎಂತ ಪರತ
ನಂದ್ ಬರ್ತನೇನ ಮುಚ್ಚನು ನಮ್ಮ ಹಾಸ್ಟೆಲ್ ನಾಗ ಇದ್ದ ಆ ಕಡೆ ಹಾಸ್ಲಾಗ ಇದ್ದ ಈಗ ಇಲ್ಲ ನಮ್ಮ ಅಸ್ಲಗ ಇರಕತಾನ ಇಲ್ಲಿ ಆ ಕ ಹಸ್ಟ್ಲಿಕ್ ಹೋಗಿ ಏನ್ ಅಂದ
ಜಗಳ ಆಗದಲ್ ಮೊನೆ ಮ ಒಡದಾಡಲ್ಲ
ಯಾವಾಗ
ಗಚ್ಚಿಲ್ಲಟನಗ ಹ ಹ ಯಾರ್ಲ ರಾಜ ಹೊಡದನಂತ
ಯಾರಿಗೆ
ಯಕ ಹೊಡ್ದ ಮತ್ ರಾಜ
ಮತ್ಯಾಗ
ಹಾ
ಗೊತ್ತಲ್ಪಾ ಜಗಳ ಆಗ್ಯದ ಅಂತ ಅಷ್ಟೇ ಕ ಆದ್ರ ರಾಜನಂಗೆಂಗೆ ಅಂತ ನಂತ
ಆಗ ಹುಡುಗಿ ಮಾಡ್ಯಾರಿ ಜಗ ಹಡ್ರಂತ ಹ
ಹ್ಮ್
ಹಾ
ಹ ಇರೋದೇ ನೂಮ ಆಟೆ ಒಂದ್ ನಾಲ್ಕ್ ಜನ ಇರ್ತವಿ ಹ ಶನ್ರ್ದ ನಾಕಕ್ ಜನ ಇರ್ತಾರ ಅವ್ರ ನ್ ಇರಲ್ಲ ಹಾಸ್ಟ್ಲಾಗ ಓತಾರ ಅವರು ಹೊರಾಗ ಸುಮ್ ಹಾಗವರು ಶಿಂಗ್ ಹಾರ್ಕೊಳ ಬ ಇದು ಬ ನರ್ಸಿಂಗ್ ಮಾಡಿದಾರ
ಹಗಿರದರು ಹದ್ರ ಆರನ್
ಹ್ಮ ಹೋದ್ರ ಅವರು ಮನನೆ ಮುಗ ಚಂಡಪ್ಪ ಅವ್ರ
ಹಳ ಮನ್ನಿ ಹ ಸತ್ತ ಕೊಡು ಮಣ್ಣೆ ಮುಗಸ್ರನ್
ಹ್ಮ್ ಯಾರ ರಕ್ಮಂಡ್ ಇಡ ದೊಡ್ಡು ನೋಡ
ಇವಾಗ ಲಾಸ್ಟ್ ಹೇಳಿದ್ರರು ಸರಿ ಇಲ್ಲಾ ಅಂದ್ರ
ಕನ್ ಆಕಿದ್ದಲ್ಲ
ಅಪ್ಲಿಕೇಶನ್ ಬುಟ್ಟ ಎಲ್ಲಲ್ಲ ಹಾಕ್ಲಕ್ಕ ಇನ್ನ ವಟರ್ ನಾರಿ ಬಟ್ಟಿಲ್ಲ ಬೇರೆ ಊಟ್ರ
ವೆಟ್ರನರಿ ಎಲ್ಲ ಸೇಮ್ ಬರ್ತ ಅವ್ರಗ ನಮ್ಗೆ
ಇಲ್ಲ ಇಲ್ಲ ಅ ಇಟ್ಟಲ ಅದು ಹೊರ್ಸ ಇಟ್ಲ
ನೀನು ಡೇ ಇಲ್ಲಿ ಇದು ಕೇಳ್ದಲ್ಲ ಫಾರ್ಮು ಕೇಳೋ ನೋಡಮ್ಮ ಆನ್ಲೈನ್ ಸಂಟರ್ದಾಗ ನಿನ್ ಫಸ್ಟ್
ಕೇಳಿನಲ್ಲ ನಮ್ಮ್ ಮಾಮರ ನಮ್ ನಮ್ಮ್ ಮಾಮನ ದೋಸ್ತನ ಆನ್ಲೈನ್ ಸೆಂಟರ್ ಯ ಎಲ್ಲಪ್ಪ ಗತ್ತಿಲ್ಲಂತ
ಹೌದಾ
ಹ್ಮ
ಹ್ಮ್ ಅವೋಗ್ಬಿಡ್ತಾರಂದಿನ
ಯಾವ್ ಬಿಡ್ತಾರ ಅಂತ ಆ್ತ ಇವು ಲಿಸ್ಟ್ ಬಿಟ್ಟ ಮ್ಯಾಲಗ ನಾವ್ ಬಿಡ್ತಾರ ಅನಿಸ್ತದೆ
ನಮ್ ನಟನದಾರಂತ್ರ ಅವ್ರರು ಇ ಲಗನ್ ಇದ್ರಲದಂಗ ಇಲ್ಲಿ ಶೀಟ್ಗಳೆಲ್ಲಾ ಅಂತ
ಎೇತ
ಹಾಸ್ಟಲ್ ಕೆ ವೇಟನರಿ
ಹಾ
ಹಾಸ್ಟೆಲಾಗ ನಿಮ್ಗೆ ನಿಮ್ಗೆ ಹ್ ಹೆಚ್ಚ ಶೀಟ್ಗಳ ಇರಲ್ಲ ನಿಮ್ಗ ಎಲ್ಲ ಡಿಗ್ರಿರ ನರ್ಸಿಂಗ್ ನರ್ಸಿಂಗ್ ಅವ್ರಿಗೆ ವೇಟರ್ನರಿ ಇರಂಗಿಲ್ಲ ಇಲ್ಲಿ ಸೀಟ್ಗಳು ಅಂತಾರ ಅವ್ರು
ಹ ಅಲ್ಲಿಲ್ಲ ಬರಗಿದ ನಾವೆಲ್ಲಿ ಹಾಸ್ಟೆಲ್ ಮೊದ್ಲು ಎಷ್ಟು ಜನ ಎಪ್ಪತ್ ಜನ ನಾವೇಯಿದ್ದೇವೆ ಎಪ್ಪತ್ತಲ್ಲ ಎಂಬತ್ತು ಜನ ನಾವೇಯಿದೀವಿ
ಹ್ಮ್ ಸೀನಿಯರ್ ಜೂನಿಯರಾ
ಸೀನಿಯರ್ ಜೂನಿಯರ್ ಸೇರಿ ಎಂಬತ್ತ ಅಲ್ರಿ ಎಂಬತ್ತ್ತೈದು್ ಮಂದಿ ಇದವಿ ಹುಡುಗಿಯರ್ ಹದಿನೈದು ಮಂದಿ ಇದರೀ ಅಷ್ಟೇ ಅವರ ಎಷ್ಟ ಸೀನಿಯರ್ ದರ ನಾಲ್ಕು ಜನ ಇವರ ಒಂದು ಆ ಹನ್ನೆರಡು ಜನ ಏನ ಎಷ್ಟ ಐತ್ ಎಂಬತ್ತೈದ್ ಜನ ನಾವ ಐತ್ ನೋಡ ಹಾಸ್ಟೆಲ್ ತುಂಬಾ ನಾವೇ
ಹ್ಮ್
ಏನ್ ಕುಯಿನ್ ಏನಂಗಿಲ್ಲ ಎಲ್ಲಷ್ಟಂದ ಸೀನಿಯರ್ದ್ರ ಒಂದ್ ರೂಮ್ನಾಗ ಸೀನಿಯರ್ ದ ಆರ್ ಮಂದಿ ಸೀನಿಯರ್ ದ ನಾಕಕ್ ಮಂದಿ ಜೂನಿಯರ್ ಬರಿ ಇಬ್ರಲ್ಲ ಮೂವರು ಹಂಗ್ ಇದ್ವಿ
ಇಲ್ಲಿ ಎಲ್ಲ ಅಪ್ ಅಂಡ್ ಡೌನ್ ಆತಾವ
ಏನೋ
ಹಂಗ ಇಕ್ಕಕ್ ಬಿಡವಲ್ ನಮ್ ಕಾಲೇಜ್ ಇಲ್ಲ ಅಂದ್ರ ಅ ಹಾಸ್ಟೆಲ್ಗ್ ಆತದ ರೊಕ್ಕಟ್ಟದಾಗ ಲಲ್ಲೆ ಆಗರ
ಎಸ್ಟ್ ಕಟ್ಟಿದೆ ಅಲ್ಲಿ
ಅಲ್ಲಿಲ್ಲಿ ನಾ ಬರ ಹದಿಮೂರು ದಿನ ಇದೀನಿ ಎರಡು ಸಾವಿರ ಇಸ್ಕೊಂಡರ
ಹದಿಮೂರು ದಿನಕ್ಕೆ ಎರಡು ಸಾವಿರ
ಹ್ಮ್ ಅಲ್ಲಿ ಒಳ್ಳೆ ರೊಕ್ಕ ಹಾಕ್ದಂತಂದ್ರೆ ಏನ್ ಹಾಕ್ಲಿಲ್ಲ ರೊಕ್ಕನೇ ಹಾಕ್ಲಿಲ್ಲ ಏನ್ ಹಾಕ್ಲಿಲ್ಲ ಆಯ್ತ
ಹ ಮಾದನ ಮಾಡ್ಬೇಕಕ್ಲ ಸುಮ್ನ
ಹದ್ನೈನೂರು ರೂಪಾಯಿ ಸಾವಿರ ಕೊಟ್ಟೆ ಸಾವಿರ ತೊಗಲಿಲ್ಲ ಹದಿಮೂರು ದಿನ ಏನ್ರರಿಸಾವಿರ ತೋಕೋರಿ ಅಂದ್ರೆ ಸಾವಿರ ತೋಕೋಲಿಲ್ಲ ಹದಿನೂರು ಕೋಟಿ ನೀ ಹದ್ನೈನೂರ್ ಕೊಟ್ರಿ ಆಗಲ್ಲ ಎರಡ್ ಸಾವಿರ ಎರಡ್ವರ್ ಸಾವಿರ ಕೊಡಂದ್ರ ಫ್ರಿಸ್ಟ್ ಮೂರ್ ಸಾವಿರ ಹೇಳಿದ್ರು ಅವ್ರು ಮೂರ್ ಸಾವಿರ ಕೊಡು ಅಂತಾದ್ರು ಮೂರ್ ಸಾವಿರ ಆಗಲ್ರಿ ನಂಬಲ್ ರೊಕ್ಕಿಲ್ಲ ಅಂತದ್ಯಾ ಹಂಗಂದ್ರ ಹೆಂಗಪ್ಪಾ ಎರಡ್ವರ್ ಸಾವರ ಕೊಡ ಅಂದ್ರರು ಎರಡ್ ಸಾವರ ಇಲ್ಲ ಮತ್ತತ್ ಹದ್ನೈದುನೂರ್ ನಾನ್ ರೋಮ್ಮಲಿಗೆ ಎರಡ್ ಸಾವ ಇಸ್ಕೊಂಡ್ರು ಹೇ ಎರಡು ಸಾವಿ ಕೂಡ ಯಟತ್ತಿದ್ರ ಇಂಗಾದ್ರ ಎಲ್ಲಾ ಟಿಸಿ ಇಲ್ಲೊಂದ್ರ ಏನ್ ಕೊಡಲ್ಲ ನೋಡು ಟಿಸಿ ಅಂದ್ರ ಹಾ ಮೇಡಮ್ ಇದ್ರು
ಆಷ್ಟ ಲ ಹಾ
ಹ ನ ಕೆಲ್ಸ ಎ ಸ್ವಲ್ಪ
ಆ ಅಷ್ಟರ